ಹಲೋ ಹಲೋ ಯಾರ ಯಾರು ರೀ
ನ್ಯೂ ಯಾರ್
ನಾವಾ
ಹೂ
ನಿಂದ ಯಾವುರು
ನಿಮ್ಮದ ಯಾವುರ
ನಮ್ಮದಾ ಆ ಬೂದನೂರ
ನಮ್ಮದು ಬೂದನೂರ ನೀವು ಯಾರ್ ನಿಮ್ಮ ಹೆಸರ ಏನು
ಹೆಸರ ನಮ್ಮ ಹೆಸರ ಈಥರ ಇವರು ದಾವುದ್ ಹ ಹಿಗೆನ್ ಏನ್ ಮಾಡಾಕತ್ತೀರಿ ಅ ಏನ ಮಾಡೆಕೆಂತಿರಿ
ಅಬ್ಬರ್ಷ ಮಗ ದಾವು ಇಲ್ಲ
ಹ ಹ ಎವ ಸುಳ್ಳ ಯಾರಲೇ ಅವಾ ನಾವಾ ಕೆತ್ತ ಬಜೆ ಮಾಡಕಂತಿವಿ ಹ ಯಾ
ಹ್ಯಾ
ನೀವು ಯಾರ ನಿಮ್ದ ಯಾವೂರ ನಿಮ್ಮ ಯಾವೂರ ಅಲ್ಲಿ ಕರೆತಳ ನೋಡು ಹ ಹಲೋ ಹಲೋ ಕಂವ ಕಂವ ಮಾತಾಡ್ಕತನ ಕೆಂವ ಮಾತಾಡಕತ್ತಾನ ಹಲೋ ಹೊಲ್ಸ ಹೋಲ್ಸ ಮಾತಾಡಬಾರದು ಅಂತ ನೋಡು ಬುಡು ಈ ಯ ನಿಮ್ಮದು ಯಾವುರ ನಮ್ಮದಾ ಬೂದನೂರ ಮಾತಾಡಕತ್ತಿನಿ ಹೂ ಹೂ ನೀ ಎಲ್ಲಿರಿ
ಅವ್ವ ಅವ್ವ ನೀವೆಲ್ಲಿ ರೀ ಯವ್ವ ಮತ್ತ ಇಲ್ಲಿ ಟೈಲರ್ ಬಲ್ಲಿ
ಕೇಳರ್ ಬಲ್ಯಾ ಯಾರ್ ಅಲ್ಲಿ ಏನ್ ಮಾಡಕುಂತಿರಿ ಡ
ಹಾ ಏನಿಲ್ಲ ಸುಮ್ಮ್ ಕುಂತೀನಿ ಕೈ ಬಿಡು ಏ ಅಮ್ಮ ನನ್ ಚಪ್ಲಿ ಹಾ ಏನಾ ಹೇಳು ಅಮ್ಮ ನನ್ ಚಪ್ಲಿ ಹಾ
ಏನಿಲ್ಲ
ಹ್ಮ ಹಾ ಟೇಲರ್ ಬಲ್ಲಿ ಹಾಕಿರಿ ಯಾ ಮತ್ತೆನು ಹೋಲೇ ಹಾಕಿರಾ ಏನ್ ಅಲ್ಲಿ ಹ್ಮ್ ಹ್ಮ್ಮ್ ಯಾರ ಯಾರ ಇರೀ
ನಾನು ಸೊಲ್ಯಾ ನಾನು ಸೊಲ್ಯಾ
ಹಾ ಸೊಲ್ಯಾ ಅಲ್ಲಿ ಬಂದಾನ ಏನು ಹ್ಮ್ ಹ್ಮ್ ಯಾರ ಸೊಲ್ಯಾ ನಮ್ ಸೊಲ್ಯಾ ಅವರು ಹೆಸರೇನ್ ಹಲೋ ಆ ದೋಲ್ ಸಾಬ್ ನಿಮ್ ಅಪ್ಪನ ಹೆಸರು ವಜನ್ ಬಾಷಾ ಅಲ್ಲಿ ಯಾರ ಮಾತಾಡ ಕುಂತಾರಲ್ಲಾ
ಹ್ಮ್ ಹ್ಮ ಹ್ಮ ಹಾ ಯಾರ ಮಾತಾಡಕುಂತಾರಲ ಸಿದ್ರಾಮಪ್ಪ ಅವನಿಗೆ ಕ ಕ ಸ್ವಲ್ಪ ಆಾ
ಏನ
ಹಂ ಏ ಅವನಿಗೆ ಯಾಕೆ ಪತಿ ಪನು ಹೊಲ್ಸಲ್ಸ ಬಯಕ ಅಂತ ನೋಡ ಅಳ ಹಾ
ವಡಿ ಬಂದಂಡ
ಅ ಈಗಡೆ ಸ್ವಲ್ಪ ಕಳಸ್ತನ ಇಲ್ಲ ಯಾಕಲ ಹೋಲ್ಸೇಲ್ಸ್ ಬಾಯ್ಕಂ ಸ ನೀ ಪೋನ ಎಂಕಷಲ್ಲ ಅ ಮಾಡಿದೆ ಆಡ್ಜೆ ಬಾಯ್ಕಂ ಆಡಜೆ ಹೇಳ ಅಲ ಾ ಹ್ಞೂ ಕ ಹಲ ಹ ರಜ
ಏನ್ ಮಾಡಕ್ ಮಂತ್ಲಯಾ ಹಾ ರ
ಏನಲ್ಲ ಹಾ ಇಯರ್ ಮಾಡರಕಲೆ
ಏನಲ್ ನ ನಾನು ಅರ್ಜಿ ಷಣೆ ಕೂತ
ಮಷಿನಂದ್ರ ಹ ಗಪ್ಪರ ಹ್ಮ್
ಏನ್ ಮಾಡ ಏನ್ ನಡಸಿರಿ
ಏನ್ ಹೇಳ್ಸಲ್ಲೋರು ನಿ್ದ ಆರಾಮೇ ನೀವು ಹ
ಅದು ಆರಾಮೇ ನೋಡಪಾ
ಹ್ಮ ಸಾಲೋಯಗೆ
ಇವ ಶಾಲೆ ಬಿಡ್ತೀನಿ ನೀನು
ಹಾ ಒಗಿನಪ್ಪ
ಯಾವರಡ್ ಸಾವಿರ ರೂಪಾಯಿಗಿದರು
ಯ ಯತ ಬರ್ಣ ಮಾತ ಸೇರೆ ಇ ಅಲೋ ಮತ್ತು ಹಕ್ಕ ಬರ್ತ ಯಾರ ಮಾತಾ ಹಲೋ ಹಲೋ ಹ್ಣ
ಹಾ ಹೇಳ ಹೇಳು
ಹಾ ಯ ಸಲಿ ಯ ಸಲಿಗಚ
ಇಲ್ಲ ನಮ ಬೂರ್ನೂ ಸಾಲ ಇಲ್ಲ ನಮ್ ಬೂರ್ನೂರ್ ಸಾಲಿಗೆ ಹ
ಹ್ಮ್
ಏನ
ನಾನ ಚಾಮನಾಳ
ಚಮಾಳೆ ಹಸಾಲಸ ಶಾಲ ಹಸರು
ಬಾಸ್ಪುರ್
ಸಸ್ಕೋಲಾ
ಹ್ಮ
ಬಸ್ ಗಂಟೆ ಬರ್ತದೆ ಮನಿ
ಎಂತ ಅಂತ ಬರ್ತ
ಎಂಟು ಗಂಟೆಗ ರಾತ್ರಿ ರಾತ್ರಿ ಎಂಟುಗಂಟೆಕ್ಕ
ಮುೆ ಲನ್ಂತ
ಸಂಜೆಷ್ಟಎಂಟುಗಾಂತೇಕಬರ್ತ
ನಾಕ ಅೊಂಡ ಹ ಹಾ ಈ ಹ ಅ ಅಜಿಪ್
ಆಯ್ತು ಅರ್ಜ ಕೊಡ್ತಂತೆ
ಹಲೋ
ಆಯ್ತು ಅರ್ಜ ಕೊಡ ನಂದೆೋ
ಯಾರ ಕ ಕೊತ್ತಿದ್ದಲ್ ಹಲೋ ಯಾರ್ ಕಾಯಿಗೆ ಕೊತಿದ್ದ್ಯಲ್ಲ
ಸಲ್ಂಂತಯಾಗ
ಹ್ಮ್
ಹ್ಮ್ ಊಟ
ಊಟಾ ಕೆಲರ ಬಲ್ಲಿ ಇದಊ ಮತ್ತ ಮಾಡಡ್ಕಚ ಹಾ
ಹ್ಮ್
ಇಲ್ಲ ಎ ಈಜಾಲ ಮನೆ ಹೂ ಇದ್ದಾ
ಹ್ಮ್ ಹ್ಮ್
ಬೂತ ನ
ಊಟ ತಸಿದ ಅವಳಯ್ತ
ಎಸ ಬ ನಾವಏನುಲ್ವಾಡಲ್ಲಿ ಮಸ್ತ್ ಬಲಿಯಣ ಯಾನೋ ಮಾತರ ಯಾನೋ ಮಾತರ ಯಾನೋ ಮಾತರ ಗತ್ರ
ಫ ಸಿದ್ಧ ಸಿದ್ಧ ಸಿದ್ದ
ಸಿದ್ದಯ ಹ ಹೊ ಸಲ್ಸ ಹೊಲಸ್ ಬೈ ಬರ ಸ್ವಲ್ಪೇಕ ಕಸಣ ಹೊ ಸಲ್ಸ ಬೈ ಬಾರ
ಮಾತಾಡ್ಬೇಕ ಹೆಡು ಮತ್ತ ನೀನ್ ಏನ್ ಅಂದೆಲಾ ಫಸ್ಟ್ ಹೋಗ ಅಂದೆ
ಸ್ಸ್ ಇ ಸಿಂಗಾು ಬ ಹ ಈ ಮಾತ್ರ ಹಲೋ ಹಾ ಅವ್ರಿಗೆ ಅವ್ರ ಅವ್್ರ ಎಷ್ಟುದ್ರಂತಾರಲ್ಲ ಆ ಸೋಲೆ ಈ ಕಡೆ ಬಾ ಸೋಲೆ ಇಲ್ಲಾಲ್ಲ ಹಲೋ
ಈಗ ಬಂದನ ಈ ಕಡೆ ಆಕಡೆ ಬಂದ ನೋಡ ಈಗ ಆಕಡೆ ಬಂದನ ಅಲ
ಹ ನ ಆತ ನೀ ಯಾರ ಸಾಲಿಗಚ್ಚಿ
ನಾಮಾ
ಹಾ ನಾನಾ ಆಕಲ ಇಲ್ಲಿ ಬೂದ್ ನೋಡ ಶಾಪ್ರಭಾಷ ಎಷ್ಟ ಬರ್ತ ಹ ಹಲೋ ಶತ್
ಮುಂಜಾಳೆ ಅಂತ ಮುಂಜಾಳೆ ಅಂತ ಮುಂಜಾಳೆ ಅಂಂತಕ್ಕು
ಹಲೋ ಹಾ ಮುಂಜೆಲ್ಲ ಎಂತ ಬಂಡ ಮತ್ತೆ ಹೋಗ ಮೊತ್ತೆ ಹೋಗ್ಬರ್ತ ಅಲೋ ಯಾವಾಗ ಬರ್ತದ ಮೂರ್ ಬರ್ತದೆ ರಬ ಸ ಹ್ಮ ಹ್ಮ್ ಮುರ್ಗ ಬರ್ತದಾನ ಹ್ಮ್ ಟಮ ಎಷ್ಟತೇ
ಆಮ್ಮ
ಹಲೋ
ಹಾ
ಹಾ ಕೆ ಕಡೆ ಹಲೋ ಎಷ್ಟ್ಟೇ ಎಷ್ಟ್ಟೇ ಅದೇ ಯಷ್ಟತೆಗೆ ನಂದ
ಏ ಅಂದಯ
ಅದೇ ತಾಯಮ
ೈಮ ಟೈಮ್ ಒಂಬತ್ತು ಇಪ್ಪತ್ತು
ಒಂಬತ್ ಟೈಮ ಒಂಬತ್ತಯಾ ಇಿಲಿ ಬಂದಲ್ಲಿಟಲರ ಹ
ಹಾ
ಟೇಲರ್ ಎಲ್ಲಿ ಬಂದನಲ್ಲ ಅಂದೆ
ನಾಕ
ಬ ತ ನಾಾಗ ಇಪ್ಪತ್ ಒಂದ ಅದೇ ನೀ್ ಮಾತಾಡ್ಕೊಂತ ಎಷ್ಟ ಚಗ ಪಂಜಮ್ಮ
ಹ್ಮ ಈ ಟೇಲರ್
ಹ್ಮ್ ಮತ್ತೆ ನಿಮ್ಮ ಊಟ ತರಿಸಸಿದಂತ ಪತಂಜಲಿ ಹಾ ಸ
ಅದ ಮತ್ತೆ ಈವು ದು ಮಾಡ
ಅದ ಹ ಮತ್ತ ನೀ ತರ್ಸಿನಂತಂದೆಲ್ಲ
ಅದ ಹದ ಹದ ಇ
ಆ ಸಾಲಿಬ ಈಗ ಬಂತದ ಬಸ್ ಈಗ ಬಂತ ಅಲ ಶಾಪುರ್ ಬೀಗ್ ಬಂತಲ್ಲ ಶಾಪರ್ ಬೀಗ್ ಬಂತಲ್ಲ ಹೌ
ಹ
ಈ ಶಾಪುರ್ ವಾಸ ಈ ಡ್ಯಾಸ್ಟ್ ಬಂತು ಹ ಬ ಪಂಡ್ ಹತ್ತು ನಿಮಿ ಹತ್ತು ನಿ ಹಾ ಎಷ್ಟ ನಿಮ್ಷಗಲ್ ಹಾ ಇಕ್ಕಿದ ನಾವ್ ಮಾತಾರ
ಈಗ
ಹಾಂದ್ರೆ ಆನಂದ ಕಾಯ ಕೊಡ್ತೀನಿ ಹ ಎಷ್ಟ ಏನು ಹ್ಮ ಂಗ ಇನ್ನ ಯಾರು ನಿಮಿಷ ಆಗತನಲ್ಲ
ಹಾ ಮಾತಾಡ್
ಹ್ಮ್
ಹಾ
ಈಗ ಬಂತಪ್ಪ ಅತ್ತಯತ್ ನೋಡಿ ಈಗ
ಈಗ
ಹ್ಮ
ಅನಂದ ಆಗೆ ಜೈ
ಬೆಂಗಳೂರು ಬೆಂಗಗಳೂರ್ ಮಟ
ಈಗ ಎಲ್ಲಿ ಬರ್ಬೇಕಾ
ಬೆಂಂಗಗಳೂಂಪ್ಪ
ಎಲ್ಲಿ
ಹ
ಎಲ್ಲಿಗ ಹೊಂಟ ಬೆಂಗ್ಳೂರ್
ಇದೆ ಹ್ಮ್ ಮಸ್ತ್ ಬಲ್ ಬೆಂಗ್ಗಳೂರು ಬೆಂಗ್ಗಳೂರು
ಹ್ಮ ಇ ಬರ್ತಾನ ಬಸ್ ಮಸ್ತ್ ಮ ಬಲ್ಲಿ
ಹಾ ಈ ಬತನ ಬತ
ಸಲ ಇದದಲ್ಲ
ಯಾರ
ಹ ಕಾಣಸಲ ಆಯತಲ್ಲ
ನಿ ಎಲ್ಲಿ
ನೀ ಎಲ್ಲಿದ್ದೆ ಹೇಳ
ನಾ ಬೆಂಗಳೂರು ಹೋಟಿನಿ ಬಸ್ ನ್ಯಾಗ
ಬಸ್ಣಾಗ ಹೋಟಾನ
ಹಾ
ನ ಶ್ಯಾ ಬ